ಅಲೋ ಹೇಳಮ್ಮ
ರಶ್ಮಿ ಅಕ್ಕನಾ
ಹಾ, ರಶ್ಮಿ ಅಕ್ಕ
ಆರಾಮಾಗಿದ್ದೀರಾ ಅಕ್ಕ ಹೂ ಅಕ್ಕ ಅರಾಮದಿರಿ ಹಾ ಅರಾಮದೀನ ನೋಡಕ್ಕ
ಊಟ ಮಾಡಿದ್ವಿ
ಎಲ್ಲಿದ್ದೀರಿ ಹೌದಕ್ಕ ಊಟ ಆಗಿದೆ ಅಕ್ಕ ನಿಮ್ದು ಆಗಿದ್ಯಾ
ಹಾ ನಮ್ದು ಆಗೇತ್ ನೋಡ ನೀ ಎಲ್ಲಿದ್ದಿ
ನಾನು ಇಲ್ಲೇ ಕೊಡೆ ಕೆನಲ್ ಆಗಿದೀನಿ ಇವಾಗ
ಹೌದಾ
ಹಾ ನೀವ ಡ್ಯೂಟಿ ಅಕ್ಕ
ಡ್ಯೂಟಿ ಮೊದಲು ಪ್ರವೇಟ್ ಸ್ಕೂಲ್ ನಾಗ ಹೋಗ್ತಾ ಇದೆ ಇವಾಗ ಬಿಟ್ಟಿದ್ದೀನಿ ಪಕ್ಕದಲ್ಲೇ ಕೂತಿದ್ದೆ ಪೇಮೆಂಟ್ ಕೊಡ್ಲಿಲ್ವಾ ಸರ್
ಹಾ ಹಾ ಹಾ
ಹುಡುಗರನ ಬಿಟ್ಟು ಹೋಗಬಾರದು ಅಂತ ಬಿಟ್ಟಿದೀನಿ
ಹೌದು
ನೋಡಬೇಕು ಕೆಲಸ ಎಲ್ಲರ ಖಾಲಿ ಇದ್ಯಾ ಅಂತ ನಾನು ಸುಮ್ನೆ ಕಾಲಿ ಕೂತಿದೀನಿ ನೋಡಬೇಕು ಎಲ್ಲಿ ಸಿಗುತ್ತೆ ಕೆಲಸ ಅಂತ
ಹೌದ ಅಲ್ಲಿ ಸಾಯಿ ವಿಜ್ಞಾನ ಇತ್ತಲಕ್ಕ ಅಲ್ಲಿ ನೋಡ್ಬೇಕಕ್ಿಲ್ಲಕ್ಕ
ಣ ಮೈತಿ ತೊಗೊಳಲ್ಲ ಅವರು ಬಾಳ
ಹೌದು ಕನ್ನಡ ಮೀಡಿಯ್ ಬೇಕಂದ್ರೆ ಇಲ್ಲಿ ಜ್ಞಾನಗಂಗಾ ಸ್ಕೂಲ್ ಅಂತ ಆಯತ್ ನೋಡಕ್ಕ ಬೆಸ್ಾ ಜ್ಞಾನ ಗಂಗಾ
ಹ ಅಲ್ಲಿ ಖಾಲಿ ಆಗಣ ಅಲ್ಲಿ
ಹ್ಮ್ ಆಯ್ತಕ್ಕ ನನಗ ಇಲ್ಲಿ ಮೊನ್ನೆ ಊರಿ ನಾನು ಇದು ಡೆಮ ಕೊಟ್ಪುರಕ್ ಹೋಗಿದ್ದೆ ಅವಾಗ ಯಾರ್ನ ಇದ್ರ ನೋಡು ಅಂತ ಹೇಳಿದ್ರ ನೋಡಕ
ಎಷ್ಟನೇ ಕ್ಲಾಸ್ ತಾನ ಹೇಳ್ಬೇಕಲ್ಲಿ
ಅಷ್ಟು ಮಾತ್ರ ಇರೋದು
ಹಾ ಏನನ್ ಡೆಮಾಕ್ ತೊಗೊಂಡು ಏನ್ ಕೇಳಿದ್ರಲ್ಲಿ ನಿನ್ಗ
ಡೆಮೋ ಅಂದ್ರೆ ಏನಿಲ್ಲಕ್ಕ ಒಂದು ಕ್ಲಾಸ್ ಯಾವ್ದ್ ನಿನಗೆ ಏನಾದ್ರೂ ಹೇಳುವ ಅಂತ ಹಳ್ತಾರಕ್ಕ ಯಾವದ್ರ ಒಂದ್ ಸಬ್ಜೆಕ್ಟ್ ಮೇಲೆ ವಿಷಯ ಮೇಲೆ ನೀವು ಹೇಳ ಹೇಳಿದ್ರಿ ಅಂತಂದ್ರೆ ಅವ್ರರು ತಗೊಂತಾರ್ ನೋಡಕ್ಕ
ನೀ ಹೇಳಿ ಬಂದೇ
ಹ ಅಂದ್ರಕ್ಕ ನಾನು ಅ ಬೇಕಸ್ಸಿಗೆ ನಾನ ಮೊದೇ ಹಓ ಡೆಮ ಕೊಟ್ಟ ಬಿದ್ದೆ ನು ಬಾ ಅಂತಿದ್ರು ನಾವು ಹೋಗಲಿಲ್ಲ ಬೇರೆ ಸ್ಕೂಲ್ ಸಿಕ್ ಕಿತ್ತು
ಹ್ಮ್
ಹಂಗಾಗಿ ಈ ವರ್ಷ ಹೋಗಿದ್ನಲ್ಲ ಈ ಮೊನೆೆ ಒಂದು ವಾರದಿಂದ ಹೋಗಿದ್ದೆ ಅವಾಗ ಹೋದಾಗ ಸರ್ ಇದ್ರ ಅ ಬೇಕಸ್ಮೇಲ್ ಹೋಗಿದ್ನಕ ನಾನನ್ ಕೇಳಕ್ ಹೋಗಿದ್ದೆ ಅವರು ಮತ್ತೆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಅಲ್ಲ ಅವ್ರು ಮತ್ತೆ ಎರಡ್ ಸಾವಿರದ ಐದ್ನೂರು ಒಂದ್ ಸ್ಟು ಡಂಟಿಗೆ ಹಂಗಾಗಿ ಅವ್ರು ಕೇಳ್ಬಿಟ್ಟು ಇರತವ ಅಂತ ಹೇಳ್ರ ನಂಗಗೆ ಏನಾದ್ರು ಏನು ಹೇಳಿಲ್ಲ ಅವ್ರು
ಅಂದ್ರ ರವೆ ಕ್ಲಾಸ್ ಅಲ್ಲ ಎಲ್ಲಾ ಹುಡುಗರುಷ್ಟೆ ಎಂತ ಆದ್ರ ಆಮೇಲೆ ನನ್ಗೆವ್ರ ಅವ್ರು
ಹಊನ ಅಕ್ಕ ಮತ್ತಿನ ಅವ್ರ ಪೋಷಕರ ಮೇಲೆ ಏನ್ ಹೇಳ್ತಾರ ಅವರು ಇ್ರ ಮೇಲೆ ಡಿಪೆಂಡ್ ಆಗಿ ಹೇಳ್ಬೇಕಲ್ಲ ಇವ್ರು ನಮ್ಗ ಅದಕ್ಕೆ ಹೇಳ್ತೀನಿ ಅಂತಂದ್ರ ಮತ್ತತ್ ಇನ್ನಾದ್ರರು ನಮ್ಗೇನು ಹೇಳಿಲ್ಲ ಅವರು ಹಂಗಬುಟ್ಟೀಿನಿ ಅಲ್ಲಿ ಜ್ಞಾನಗಂಗ ನಿಮಗೆ ಏನಾದ್ರು ಸ್ಕೂಲಗ್ ಹೋಗಕ್ ಇವಾಗ ಅವಶ್ಯಕತೆ ಐತೆ ಅಂದ್ರೆ ಅಲ್ಲಿ ಜ್ಞಾನಂಗ ಕೇಳಿ ನೋಡ್ರಿ ಅಕಾ
ಹೌದಾ
ಹತ್ರ ಐತ ಅಲ್ಲಿ ಕನ್ನಡ ಮೀಡಿಯಮು ಐ್ತಕ್ಕ ಇಂಗ್ಲಷ ಮೀಡಿಯಮ್ನ ಐತೆತ ಕನ್ನಡದಾಗ ಹೇಳಿದ್ರು ನಡೀತದಲ್ಲಿ
ಹೌದಾ ನ ಕನ್ನಡ ಮೇಡಮ್ ಹೇಳಿನಿ
ಹ್ಮ್ ಹ್ಮ್
ಒನ್ ಟು ಫಿಫ್ತ್ ಹೇಳಿದ್ದೆ ವದಲು ಕೇಳ್ತಿದ್ದಿದೆ
ಹೌದನಕ ಕೇಳಂದ ಬರ್ರಿ ನೋಡಂಬ್ರಿ ನಿಮ್ಗ ಸಿಕ್ತ ಅವಕಾಶ ಅಂತ ನಡತದಲ್ಲ
ಹ್ಮ್ ನೋಡ ಕೇಳ್ತೀನಿ ದಮ್ಮತ್ ತಗ ಅದೇ ಬಾಳ ಭಯವತ ತಂದನಗೆ
ಡಮಾ ಅಂದ್ರೆ ಏನಕ ಅವ್ರನ ನಿನ್ಂತುಂಡು ನೋಡಂಗಿಲ್ಲ ಹೆಂಗ ಯತಾರ ಕ್ಲಾಸ್ ಅಂತ ಅವ್ರು
ಹ್ಮ್
ಹೇಳಿಬಾ ಅಂತರ ಅಷ್ಟೆ ಹಿಂಗ ನಮ್ ಕಾಣ್ಲಾರದಂಗ ನಿಂದಿರ್ತಾರೆ ನಾವವು ನ್ಯಾಚುರಲ್ ಆಗ ಮಕ್ಳಿಗೆಗೆ ಹೇಳಿದ್ದು ರೂಢಿ ಅಂತ ಇರುತ್ತಲ್ಲ ಭಯ ಪಡ್ಲಾರ ಹ ಹಂಗ ಹೇಳಿದ್ರ ಅವ್ರರು ಏನಂತ ಹೇಳ್ತಾರ ಅವ್ರರು ಬರ್ರಿ ಅಂತಾನೇ ಹೇಳ್ತಾರ ಯಾಕಂದ್ರೆ ಈಗ ಅವ್ರಿಗೆ ಅವಶ್ಯಕತೆ ಐತಿ ಹ್ಮ್ ತಗೋಬೋದನ್ಸತ್ ನೋಡು ಮಿನಿಮಮ್ ಅಂದ್ರಮೋನ್ ಇದು ಪೇಮೆಂಟ್ ಅಂದ್ರೆ ಒಂದು ಎಂಟರಿಂದ ಹೆಚ್ಚಿಗೆ ಕೊಡ್ಬಹುದು
ಹೌದ್ ಬಿಡು ಎಷ್ಟ ಅನ್ ಕೊಡ್ಲಿ ಸ್ವಲ್ಪ ನಾಲೇಜು ಬರ್ತೈತಿ ಹೋದ್ರ
ಹ್ಮ ಇಲ್ಲಕ್ಕ ನನಗ ಎಂಟು ಕೊಡ್ತನಂತ ಹೇಳಿದ್ರರು ಅವ್ರು
ಹ್ಮ್
ನ ನನ್ಗ ನ ಜಾಸ್ತಿನೇ ಕೇಳಿದ್ನಕ ನಾನು
ಅ್ಯಾಕ್ಲಾ ಸಲ ಸ್ವಲ್ಪ ಎದುರುತಂದ ನಿಮ್ಗೆ ಕೊಡ್ಬೇಕಕ್ಾಗಗ್ತಿರ್ತಾನಾರೆ
ಹಊನ ಅಕ್ಕ ನಾನು ಒಂಬತ್ ಕೆ ಇದೆ ನೋಡ್ತೀವಿ ಅಕ
ಬ ಕ್ಲಸ್ ಕೇಳಕ ಹೋಗ್ಬೇಕಂದೇ ನೀನು
ಈ ವರ್ಷ ಅದೇ ಮಾಡ್ಬೇಕಂತ ಮಾಡಿ ನೋಡಕ್ಕ
ಹ್ಮ್ ಅದೇ ಕ್ಲಸ್ ಇ ಎಲ್ಲಿ ಹೇಳಲ್ ನೋಡ ಅಲ್ಲಿ ಸಿಿದ್ಞ ಅಂದ ಹೇಳ್ತಾರ ನೋಡ ನಮ್ಮ ಹುಡುಗೂರಿಗೆಲ್ಲಾ ಹೇಳ್ತಾರ
ಸಾಯಿ ವಿಜ್ಞಾನನ್ ಯತರ್ಲಕ್ಕ ಇವಾಗ ಅ ಸಣ್ಣ ಸಣ್ಣ ಸ್ಕೂಲ್ ಒಳಗ ಫೀಸ್ ಅದನ್ನ ಕಟ್ಟಕ್ಕೆ ಪೇರೆಟ್ಸ್ಗಜ್ಜ ಹೋಗಿರುತ್ತೆ
ಹಾ ಕಡ್ಯಾಕ ಹೇಳ್ಬೇಕಂದ್ರೆ ಸ್ವಪ ಇದು ಅಲ್ಲೇ ಸ್ಕೂಲ್ಾಗ ಆಬಬೇಕಕ್ ಒಂತ
ಹಂಗೆ ಅಂತಬೇಕ ಅಂದ್ರೆ ಅವ್ರ ಏನ ತರ ಈಗ ಸದ ನಮಗ ಈಗ ಇದೊಂದ್ ಸಬ್ಜೆಕ್ಟ್ಗ ಅಂದ್ರೆ ಎರಡ್ ಸಾವಿರದ ಐದ್ನೂರ್ ರೂಪಾಯಿ ಕೊಡ್ಬೇಕು ಒಂದ್ ವರ್ಷಕ್ಕಂದ್ರೆ ಚಲೋನೇ ಅಲ್ಲ
ಬಾಳ ನಾಲೆಜ್ ಬರ್ತದ ಮಕ್ಳಿಗೆ ಅ ಗೊತ್ತ ಇದೋ್ರ ಗೊತ್ ಪೇರೆಂಟ್ಸ್
ಅದನ್ನ ಹ ಹೌದಕ್ಕ ಇದನ್ನ ಅರ್ಥ ಆಗಲ್ಲಕ್ಕ ಪೇರೆಂಟ್ಸಗೆ
ನಮಗ ಗೊತ್ತದ್ ನಮ್ಮ ಮಕ್ಳು ದತ್ತತವು ನಮಗ್ ಗೊತ್ತದ್ವು ಗೊತ್ತಿಲ್ಲಲ್ದ್ರಗ್ ಏನು ಹೇಳೋದ ಎಂತ
ಗೊತ್ತಿಿಲ್ಲಾರದ್ರಗ್ಗೆ ವರ್ಷಕ್ಕೆ ಎರಡ್ುವರೆ ಸಾವಿರೂಪ ಕೊಡ್ಬೇಕಾ ನಮ್ಗೆೊಜ ಹೋಗುತ್ತಪ್ಪಾ ಆಗಲ್ಲ ಏನ್ ಕಲ್ತವ ಏನ್ ಬಿಿಡ್ತಾವ ಮಕ್ಕಳು ಅಂತಾರಿ ಇವಾಗ ಹಂತರ ಇವಾಗ ಅದಕ ಒಂದ್ ಎರಡು ಎಸ್ ಜಿಜಿಕಗ ಹೋಗಿ ಹೇಳಿ ಬಂತ ದಿವಕ್ಕಾ
ಹ್ಮ್
ನಡಿ ಹೇಳ್ತೀವಿ ಅಂತ ಅಂದರ ಮತ್ತ ಏನ ಹೆಂಗ್ ಮಾಡ್ತಾರಏನೋ ಗೊತ್ತಿಲ್ಲ
ನಿಂಡಿಯನ್ ಬಗುದಾಯತ ಎಜ್ಯುಕೇಶನ್
ನಂದುು ಬಿಿಯ ಆಗಿದಕ್ಕ
ಬಿ ಅಷ್ಟೇ ಮಾಡ್ಕೊಂಡು ನೀ ಬಿ ಎಏಡ್ ಮಾಡಬ.
ಬಿ ಎಡ್ ಗೌರ್ಮೆಂಟ್. ಸೀಟ್ ಹಾಕಿದ್ನ ಅಕ್ಕ ನನ್ಗೆ ಸಿಗ್ಲಿಲ್ಲ ಲಾಸ್ಟ್ ಸಿಕ್ಸ್ತ್ ರೌಂಡ್ ತನ ವೇಟ್ ಮಾಡಿದ್ನನೆ. ಸಿಕ್ಕಿತ್ತು ಕಾಲ. ಸಿಗ್ಲಿಲ್ಲ ಮತ್ತೆ ಸಿಗ್ಬೋದ ಏನಂತ ವೇಟ್ ಮಾಡ್ಕೊಂಡು ಕುಂದದಕ ನಂಗೆ ಸಿಗ್ಲಿಲ್ಲಕ್ಕ ಇವಾಗ. ಪೇಮೆಂಟ್ ಶೀಟ್ ಆದ್ರೂ ಮಾಡ್ಬೇಕ ಈ ವರ್ಷ.
ತ ಬರ್ಬೋದು ಖರ್ಚು.
ಆ ಮಿನಿಮಮ್ ಒಂದು ಅಂದ್ರಕ್ಕ ನಾ ಲಾಸ್ಟ್ ಕೇಳಕ್ ಹೋದ್ರೆ ಎಂಬತ್ ಸಾವಿರ ತನ ಹೇಳಿದ. ಫಸ್ಟ್ಗ ಏನ ಮಾಡಿದ್ರ ಐವತ್ತು ಹಿಂಗಿ ಆಗ್ಬೋದ ಅಕ್ಕ ಒಂದು. ವರ್ಷುಕ್ಕ.
ಇದು ಚಲೋದ್ ಅಂತಾರಲ್ಲ ಬಿಎಡ್ ಈ ಕಡೆ ತಾಳೆಕೋಟಿ ದಲ್ಲಿ.
ಹ್ಮ್ ಹ್ಮ್ ಶ ಇದು ಯಾವ್ದಕ್ಕ ಗನ್ಮಟೇಶ್ವರ.
ಅಲ್ಲ ಅಲ್ಲ ತಾಳಿಕೋಟಿ ಒಳಗ ಬರ್ತೈತಿ ಅದು.
ಎಸ್ ಕೆ ಎಸ್ ಕೆ ಕಾಲೇಜ್ ಅಂದ ಯಾವ್ದ ಅಂತರಕ್ಕ.
ಹ ಅದು ಬಾತ್ರ ರಿಸರ್ಲ್ಟ್ ಭಾರಿ ಮಾಡಿ ಕೊಡ್ತಾರ ಅಂತಂದ್ರ ನೋಡಿ.
ಹೌದನಕ ಯಾವ್ದ್ ತಿಳ್ಕೊಂಡ್ ಹೇಳಕ ನೋಡ.
ಅಯ್ಯ ಗೊತ್ತೈತ ಸಾಸ ನೂರ್ದೇ ನಮ್ಮ ಹೆಣ್ಣ ತಗೊಂಡಿವ್ ನಮ್ ತಮ್ಮನ ಹೆಂಡ್ತಿ. ಆ ಊರಾಗ ಅಗರ ನನ್ಗ್ ಹೇಳಿದ್ರು. ಅಲ್ಲೇ ಮಾಡು ರಿಚರ್ಡ್ ಚೊಲೋ ಬರ್ತದೆ ನೀ ರೆಗ್ಯುಲರ್ ಹೋಲಿಕ್ಕೂ ನಡೀತದೆ ನನ್ ತಂದಿದ್ರು.
ಹ
ಆ ಕಡೆ ಹಳ್ಳಿಗಳು ಬರ್ತಾವ ಯಾವಾಗ ಕೇಳ್ತಿಂತವ ನೆಕ್ಸ್ಟ್. ನಿನ್ ನಂಬರ್ ಸೇವ್ ಮಾಡ್ ನಿ ನಂಬರ್ ಸೇವ್ ಮಾಡ್ಕೊಂತನಿ.
ಹಾ ಹಾ ಹಾ ಅಕ್ಕ.
ಕಾಲ್ ಮಾಡ.
ಉಟಾಕದ.
ಹ ಊಟ ಆಗೇತ್ ನೋಡ್ ನಿಂದು.
ನಮ್ದು ಆಯ್ತ್ ನೋಡಕ್ಕ. ಮನೆಗೆ ಅದ ನೋಡಕ ಇವಾಗಿನ ಅವಕಾಶ ಅದು ಸಿಗಸಲ್ವ.
ಏ ಕೊಡ ಕಾಲಕ್ ಸ್ವಲ್ಪ ದಿನ ಶೋರೂಮ್ಕ್ ಬಂದಿದ್ದೇ ನಾ ಕೆಲ್ಸಕ್ಕ.
ಸಾಕ.
ಈ ಹೀರೋ ಉಂಡ ಶೋರೂಮ್ ಅದಲ್ಲ
ಹಾ ಹಾ ಹಾ
ಶೋರೂಮ್ ಬಂದಿದ್ದ್ಯಾ ನ ಅದೇ ತ್ರಿವೇಣ ಹೇಳಿದಿಲ್ಲ ಬಂದಿದ್ಯಾ. ಸ್ವಲ್ ದಿನ ಬಂದಿವ ನನಗೂ ಸ್ಲ್ಪ ದೂರ ಅನ್ಸಕತ್ತೆ. ಬರದನು ಬಾಳ ಟೈಮಿಂಗ್ ಇಲ್ಲ ನಿಲ್ಲ ಸಂಗಮ್ಮ. ಕಾಣಲ್ಲ ನೀವು ಕಂಪ್ಯೂಟರ್ಕ್ ಮಾಡ್ತಾಲ್ಲ.
ಹೌದೌದು ತಾಳಿಕೋಟೆಯವರು.
ಹ ತಾಯಿ ಕೊಟ್ಟ್ಯಾರಲ್ಲ ಅಕ್ಕಿ ಸಂಗಮಕ್ಕ ಅ ತಿರಿವೇಳಿ ಅವ್ರ ಮನೆ ಮುಂದೆರಲ್ಲ.
ಹೌದಕ್ಕ ಅವ್ರಿಗೆ ತಾಳಿ ಕೊಟೇರಂತಾರ.
ಹೌದಾ ಹ ಅಕಿ ಬಂತ. ನ ಹೋಗಯ್ತಿವಿ ಒಂದ ಹನ್ನೊಂದ್ ದಿನ ಹೋದ್ನೆೇ ಬಿಟ್ಟೆ.
ಹೌದನಕ್ ಮಾಡ್ಬೇಕಕ್ ಇಲ್ಲಾಕ್ಕ ಒಂದ್ವ ಒಂದ್ ತಿಂಗ್ಗಳಾರ.
ಹ್ಮ್ ಮಾಡಿಲ್ಲ ಅದು ಲ್ಯಾಬಿಂದು ಏನ ಬಂತ ಬ್ಲಡ್ ಟೆಸ್ಟ್ ಮಾಡೋದು ಅದು ಇದು ಅಂತ ಹೇಳ ಕಡ್ಬಿಟ್ಟಿ.
ಹ ಹಾ ಹಾ
ಲ್ಯಾಬ್ ಟೆಕ್ನಿ ಚನ ಆಗಿತ್ತ ಈಗ ಏನಿಲ್ಲ ನೋಡುದು. ಅದೇ ಲ್ಯಾಬ್ ಟೆಕ್ನಿಷಿಯನ್ ಆಗೇತಿ ಕರಿತರ ಹಾಕಮ ನೋಡ ಅಂತ ಕುೂಂತೀವಿ.
ಹ್ಮ ಹ್ಮ್ ಹ್ಮ್ ಇನ್ನೊಬ್ಬ್ರ ಅಕ್ಕ ಅಕ್ಕ.
ಹ ಅವ್ರದ್ದು ಸೇಮ್ ಲ್ಯಾಬ್ ಟೆಕ್ನಿಷಿಯನ್ ಆಗೈತಿ ಈ ಕಡೆ ಬಿ ಎಸ್ಸ ಆಗ್ಯದ.
ಹ್ಮ್ ನಿಮ್ದ್ ಏನ ಆಗಿದೆ ಅಕ್ಕ.
ನಂದು ಬಿ ಎಸ್ ಸಿ ಅಗೆದ.
ಮತ್ತೆ ಎಷ್ಟು ವ್ಯಾಲ್ಯೂ ಐ್ತಕ ನೀವ್ ಓದಿದಕ್ಕಾ.
ಬಾಳ ವ್ಯಾಲೂ ಅದ ಬಾಳ ಗಾಳ ಆಗೇವ್ ನೋಡ ಮನ್ಯಾಕ ಕುಂತ.
ಹಂಗೆ ಆಗೇತ್ ನೋಡಕ್ ಈ ಕಂಟಿನ್ಯೂ ಎಲ್ಲಾರೂ ಹೇಳಕ್ದ್ರೆ ಅದಲಿಂದನ ಸ್ವಲ್. ರೂಢಿ ಬಿದ್ದಂಗ ಇರ್ತದ ಆತದ ಮನೆ ಕುಂತಂಗ ಏನ. ತ್ತ ಇದ್ದ ಕ್ನೌಲೆಜ್ ಜನ ಹೊರ್ ಹೋ ಹಂಗ ಆತ.
ಹ ನಿಂಗ ಕಂಪ್ಯೂಟರ್ದ ಎಲ್ಲ ಬರ್ತೈತೇನೆ. ಹೌದನ್ ಏನ್ ಕಲ್ತಿ ಕಂಪ್ಯೂಟರ್ ಒಳಗೆ.
ಬೇಸಿಕ್ ಕಲ್ತಿನಕ್ಕ ಟೈಪಿಂಗು ಪೇಂಟಿಂಗು ಅದು ಕಲ್ತೆ ಟ್ಯಾಲಿ ಸ್ಟಾರ್ಟ್ ಆಗದ್ರ. ಇತ್ತು ನಾನ್ ಬಿಟ್ಬಿಟ್ಟೆ.
ಟ್ಯಾಲಿ ಚೊಲೋ ಅಂತಲ್ಲ ಕಲಿಬೇಕಂತಲ್ಲ.
ಅಂದ್ರಕ್ಕ ಅಲ್ಲಿ ನಾವು ಬೆಂಗಳೂರುದಾಗ್ ವರ್ಕ್ ಮಾಡ್ಕೊಂತಿದ್ರ ಅಲ್ಲಿ ವ್ಯಾಲಯ ಐತ. ತಕ್ಕ ಇಲ್ಲ ಅಂದ್ರೆ ಅಷ್ಟು ಟ್ಯಾಲಿಗೆ ಅಷ್ಟು ವ್ಯಾಲ್ಯೂ ಇರ್ಲಕ್ಕ.
ಹೌದೆನ್.
ಇಲ್ಲಿ ಅಂತಂದ್ರೆ ಏನಾಗುತ್ತ ಇಲ್ಲಿ ಜಾಸ್ತಿ ಹಿಂಗ ಕಂಪನಿಗಳ ಇದ್ರ ಹಂಗೆಲ್ಲ. ವರ್ಗ್ಗಳು ಇರ್ತಾವ. ಇಲ್ಲ ಏನ ಅಷ್ಟು ಸಿಸ್ಟಮ್ ವರ್ಕ್ ಗಳು ಬಾಳ ಇರಂಗಿಲ್ಲಕ್ಕ. ಇದ್ರೆ ಒಂದ್ ಸ್ಕೂಲಗ್ ಹೋದ್ರೆ ಒಂದ್ ಕ್ಲರ್ಕೈ ಆಗಿ ಮಾಡ್ಬೇಕು ಒಂದ್ ಬಿಟ್ರೆ. ಕಾಲೇಜ್ನಾಗ ಇರ್ಬೇಕು ಅದೇ ಏನು ಲಾಗ್ಔಟ್ ಮಾಡೋದು ಲಾಗಿನ್ ಮಾಡೋದು ಅಷ್ಟೇ ಇರುತ್ತಲ್ಲ.
ನೀವು ಸ್ವಲ್ಪ ಸೆಕೆಂಡ್ ಇಯರ್ ಮೇಲೆ ಅವ್ಇವ ಕರ್ದಾರ ಸ್ವಲ್ಪ ಟ್ರೈ ಮಾಡ್ಬೇಕಿಲ್ಲವು ಪೊಲೀಸ ಏನರೆ ಕಾನ್ಸ್ಟೇಬಲ್. ಕರದಾಳ ಹೌದಾ ಬರೇ ಪಿ ಯು ಸಿ. ಕೇಳ್ಯಾರ್ ಅಂದ್ರ ಅಲ್ಲಾ.
ಆ ಪಿ ಯುಸಿ ಮೇಲೆ ಕರ್ದರ್ ಬಿಡಕ ಅಂದ್ರೆ ಹೈಟ್ ಬೇಕಲ್ಲ ಮೇನು. ನಮ್ದು ಫಿಸಿಕಲಿ ಹೋಗ್ಬಿಡ್ತದ ಆ ಆಕಾ. ಹ್ಮ ಆಗೆದ ಅಕ್ಕಾ.
ಹೌದಾ ಮಕ್ಕಳ ಅದಾವ ಏನ್.
ಇನ ಆಗಿಲ್ಲಕ್ಕ.
ಹೌದಾ.
ಹ್ಮ್. ಹಂಗಾಗಿ ಇವಾಗ ನಮ್ಮ್ ಮನೆಯವ್ರ ಅಕ್ಕ ನಮ್ಮ್ ಮನೆ ಮುಂದೆ ಬಂದಿದ್ರಲ್ಲ.
ಹಾ ಅದೇತ್ನ ಎಲ್ಲೇ ನೋಡ ನೀ ಏನಕತಿನ ನಾ.
ನಮ್ಮ ಮನೆ ಮುಂದ್ ಬಂದಾಗ ನಾನೇ ಮಾಡಿ ಕೊಟ್ಟಿದ್ನಲಕ್ಕ.
ಅದೇ ಅಂತ ನಾ ಎಲ್ಲ ನೋಡಿದಂಗಯದೆಲ್ಲ ಕೇಳ್ದಂಗಯದ ಅನಕತಿನಿ ನನಾ ನಿಂಗ್.
ನಾನೇ ಉಮ್ಮಾನಿ ಅಕ್ಕ ಅಂದ್ರ ಅಂದದಕ್ಕೆ ನಂಬರ್ ಕೊಡು ಮಾತಾಡ್ತೀನಿ ಅಂದೆ. ತ್ರಿವೇಣಿ ಅಕ್ಕನ್ಹಂತಕೆ ನಾ ಬರಿಸಸ್ಕೊಂಡ್ ನೋಡಕ.
ಹೌದ ಅಂದಲ ನಿಮ ಫ್ರೆಂಡ್ ಒಬ್ರು ನಂಬರ್ಸ್ಕೊಂಡ್ ಹಸ್ತಾರ ನೋಡಂದಲ ಆಯ್ತು ಅಂತ ಹೇಳಿದ್ದೆ. ಇಲ್ಲ ಕರೆಕ್ಟ್ ನೀನ್ ನೋಡಿನಂದ ದನಿ ಮೇಲೆ ಕೊಂಡಾಡದೇನಾ.
ಗೊತ್ತಾಯ್ತ ಆಕ ಬಂದ್ರೆ ಬರಕ್ಕ ಮನಗೆ.
ಹಾ ಆಯ್ತು ಮೊನ್ನೆ ಬಂದಿದ್ದೆವುಾಕಿ. ಅಕೆ ಬಾಜು ಮನೆಯವ್ರು ಇದರು ನಿಂದ ಇದ್ದಿದ್ದಿಲ್ಲನ್ನು
ನಾ ಅಂದ್ರೆ ಊರಿಗೆ ಹೋಗಿದ್ನ ಅನ್ಸತ್ತಕ್ಕ ನಾ.
ಹೌದಾ ಏನ್ ಮಾಡಿದ್ದೇ ನೋ ನೋಡ್ರಿ ಅಷ್ಟೇ ಆರಾಮೇ ನ್ರ ಮಾತಸಿದೆ.
ಹಾ ಹಾ ಹಾ.
ಹ್ಮ್ ಬರ್ತನ್ ತ ಬಂದಂದ್ರ.
ಹಾ ಸರಿ ಸರಿ.
ಹ್ಮ್ ಆಯ್ತು ಹ ಊಟ ಆಗಿತ್ ನೋ ನಿಂದು.
ಊಟ ಜಷ್ಟ ಆಯ್ತ್ನು. ನಿಮ್ ಮಕ್ಳು ಸ್ಕೂಲಿಗೆ ಹೋಗ್ಯಾರಕ್ಕ.
ಹೋಗ್ಯಾರ್ ಎಲ್ಲ ಸ್ಕೂಲ್ ಹೋಗ್ಯಾರ್ ನಾನೇ ಕುನೆ ಹಾ ಶಾ ಇದ್ನ ಅನ್ಕ.
ಅಲ್ಲೇ ಸಾಲಿಗೂ ಚಲೋಯ್ತಕ್ಕ ಸ್ಕೂಲ್.
ಹಾ ಚಲೋ ಆಯತ ಅವ್ರು ಯಾವಾಗಲೂ ಅಲ್ಲೆ ಹೋಗ್ಯಾರಲ್ಲಾ ಎಲ್ಲಿ ಇದು ಮಾಡಿಲ್ಲಾ ವೇಕೇಶನ್ಕ ಇಲ್ಲಿ. ಅಟ್ಲಂಟಿಗು ಕಳಸಿದ್ದೆ ಬಿಜಾಪುರಕ್ಕೆ ಎರಡ್ ತಿಂ ಈಗ ಬಂದಾಳ ಮತ್ತ ಕಂಟಿನ್ಯೂ ಇಲ್ಲೇ ಹೋಗತ್ತ.
ಹೌದನಾಕ್ಕ ಹಾ.
ಆಯ್ತಾಯ್ತ್ ಮಾಡ್ತಿನ್ ತೊಗೋಕ ಫೋನಾ.
ಹಾ ಆಯ್ತು ಹೇಳ ಹಾ ಹೇಳು ಹ